ಐ ಹ ಎರಡಲ್ಲ ಮಜಾ
ಏನನು ಮುಚ್ಚೆ ಹೇಳ್ಬೇಕಲ್ಲ
ಹೌದ ಊಟ
ಹ್ಮ ಊಟ ಆಯ್ತ್ ಎಷ್ಟ ನಿಂದ
ಹಾ
ಆಯ್ತುಂದ ನಿಂದ
ನಮ್ದ ಆಯ್ತಪ್ಪಾ ಏನ್ ಇವತ್ ಕತ್ತಲ್ರೈತ್ರಿ ನಿಮ್ರಾಗ
ತ್ರರಾತ್ರಿ ಅಲ್ಲಾ ದಪ್ಪನ್ನು ಮಯತು ಮರಮೆ
ವಿಕಾಸ್ ಅವ್ರ ಊರಾಗೇನ ನಾಳೆ ಇದೆ ಅಂತ
ಹ್ಮ್ ನಾಳೆಗಂತ ಅವರೋರಗೇನ
ಹೌದಾ ಮ ಬೆಂಗಂಗಳೂರಿಗೆ ಹೋಗಲ್ವಾ
ಹ ಹ್ಮ ಹೋಗಕನ್ನ ಇದು ಕಂಪ್ಯೂಟರ್ ಕ್ಲಾಸ್ ಒಂದ್ ಅದು್ ನಾಳೆಗ ಒಂದ್ ಪೇಪರ್ ಅದು್
ಹೌದಾ
ಹ್ಮ್ ವಿಕಾಸ ಪೋನ ಹ್ಮ ನಾ ಯಾವ್ ಪೇಪರ್ ಅಲ್ಲಿ ಬಂದ್ಮ್ಯಾಗ ಗೊತ್ತಾಗತ್ತೆ ಅದೇ ಇದು ಆತ ಹಾ ತೊಂಬಂಬತ್ತುನೇ ತಾರಖೆ ತಲ್ಲ
ಸೋಷ್ಯಲೈಜ
ಹ್ಮ್
ಹ
ಹಾ ಸ್ವಸಲ ಇದ್ದೀನಿ
ಮತ್ತೆ ಅ ಕಡೆ ಬೆಂಗ್ಗಳೂರಿಗೆ ನಮ್ದು ಎಕ್ಸಾಮ್ ಹಓದು
ಮುದ್ುವ ನಿಮ್ದ ಪೇಪರ್ ಹಚೆ ಸೇಮ್ ಇತ್ತಲ್ಲಾ ಮುಂದಕ್ ಹಾಕಿಲ್ಲಲ್ಲಾ
ಹಾ ನಮ್ಮಗೂ ಸ
ನ ನಮ್ಮದು ಮುಂದಕ್ಕಕಲ್ಲ ಇದ್ ಮಾಡಿಟ್ರ ನೋಡಿ
ಬೆಂಗ್ಳೂರಲ್ಲಿ ಮಗ ಏನ್ ಕಂಪ್ನಿ ಕೆಲ್ಸ ಕಂಪ್ನಿ ಹತ್ರ ಏನ ಕೆಲ್ಸ ಬೇರೆ ಕಡೆನ
ಕಂಪನಿ ಅಲ್ಲೇ
ಹೌದಾ ಮತ್ತೆ ಅ ಕಡೆ ಹೋಗಿಲ್ವಾ ಕ್ರಿಕೆಟ್ ಆಡಕ್ಕೆ
ಕ್ರಿಕೆಟ್ ಆಡಕ್ ಎಲ್ಲಿ ಈಗೆಲ್ಲಾ ಟಿಲ್ಲರ್ ಒಡದ ಬಿಿಟಾರ ಇನ್ನು ಹತ್ಸದ್ ಯಾವಾಗ ಏನೋ ಈಗಟ್ಟಿಲ್ಲ ಹಡದ್ ಬಿಟರು ಹ್ಮ್ ಏನ್ ಊಟ ಆಸ್ಲಲ್ಲಿ ಏನ್ ಮಾಡತಾರ ಇಲ್ಲ ನಿನ್ನೆ ಆಗಿತ್ತು
ಮತ್ತ ಸಿಹ ತಿಂಡಿ ಶಿರಾ ಅನ್ನ ಸಾರು
ಹ ನೈಟಾ
ಹಾ ಶಿರಾ ನ ಸರಿತ್ತು ಹಾ
ಮತ್ತೆ ಏನಂತಾರೆ ಎಲ್ಲಾರ
ಏನಿಲ್ಲ ನೋಡಪ್ಪಾ ನಿಮ
ಹ ಮತ್ತೆ ಎಲ್ಲಾರ ನಾಳೆ ಏನತ್ತರಿಂದ ಹ್ಮ್
ನಾಳೆ ಬರ್ತೀಯ ಹಾಸ್ಟೆಲ್ಗೆ
ಹ್ಮ್ ಬರಬರ ಕ ಎಕ್ಜಾಮ ಇದೆಲ್ಲ
ಹೌದಾ
ಹಾ
ಹ್ಮ್ ಎಕ್ಸಮನ್ ಲೂಸ್ ಇರ್ತವನ್ ಸ್ಟ್ರಿಕ್ ಮಾಡ್ತಾರ
ಹ್ಮ ೋನ್ೋಡ್ ಬರ್ತವಿ
ಹೌದಾ
ಹ್ಮ್
ಎಂತ ಆರಾಮ ಅದಕ್ಕ ಆರಾಮದೆ ಅಂದ್ರೆ ಹಾ ಹಲೋ ಹಲೋ ಹಲೋ
ಹಲೋ
ಹಲೋ ಕೇಳಸ್ತಾಲ್ವಾ
ಹಾ ಜತ ಇದೆ ಹೇಳಳ ಹಾ
ಆಗೈತ್ರಿ ಹೌದಾ ಯಕಡೆ ಇವತ್ತ ಏನು ಹೊರಗಡೆ
ಅಯ ಕಡಿಲ್ಲ ಇದು ಜವಣ ಮಾಡಿದ್ದ ನ ಈಗ
ಹೌದಾ
ಹ್ಮ ಅವ್ನ್ ಕೂಡ ಮಾತಾಡಕತಿದ್ದೆ ಅದ್ಕ್ಕೆ ಇದಾಯ್ತು
ಹೌ ಹೌ
ಅವನ್ ಕಾಲ್ ಮಾಡ್ತಾನತ್
ಹೌದಾ
ಹಾ
ಕಳಿ ಸಮಾಚಾರ ಬೇರೆ ಏನಲ್ವಾ
ಏನಿಲ್ಲ ನಿಮ್ದು ಹೇಳ್ಬಿ ನೀವೇ ಹಾಸ್ಟ್ಲಲ್ಲಿ ಇದಲ್ಲ ಆರಾಮ್ ಕ್ರಿಕೆಟ್ ಆಡ್ತೀರಾ ಇದು ಮಾಡಚ್ಚಾರ
ನಮ್ದೇನ ಹಾಸ್ಟ್ಲಲ್ಲಿ ಏನಿಲ್ಲ ಪ್ರಾಬ್ಸಮ್
ಹ್ಮ್ ಹ್ಮ್ ಮತ್ತೆ ಯಾವ್ದಾನ ಏನಾದಾರ ಮಾಡಿ ಇಷ್ಟೇ ಓದ್ತಯಾ ಡಿಗ್ರಿ ಮುದ್ಮೇಲೆ ಏನಾದಾರ ಮಾಡ್ತ ಆತ
ನೋಡ್ಬೇಕು ಹೆಂಗಗತ್ತಂತ
ಹ್ಮ ಮತ್ತೆ ಎಲ್ಲಾದ್ರೂ ಓದಕ್ ಹತಯ ಏನ್ ಧಾರವಾಡ ಬಿಜಾಪುರ್ನ ಓ್ತಯ ನಂದೆ
ಚಲ
ಹ್ಮ ಹ್ಮ್ ನಾನು ಹೋಗ್ಬೇಕಕ್ ಅನ್ಕೊಂಡೆ ಇ ನೋಡ್ಬೇಕಕ್ನನ್ ನೋಡ್ಕಲ್
ಹೌದಾ
ಹ್ಮ್ ಹ ವಾಪಸ್ ರೋಮ್ ಬಾ ಒಬ್ಬನಿಗಾದರೆ ಗೊತ್ತಾಗುತ್ತಲ್ಲ
ಹಾ ಇಬರು ಮೂವರು ಇದ್ರೆ ಚೆನ್ನಾಗಿರುತ್ತೆ
ಹ್ಮ್ ಮತ್ತ ಊಟನೂ ಹೊರಯ ಮಾಡುವಾಗ
ಹಾ
ಊಟ ಹೊರಗಿರುತ್ತೆ ರೂಮ್ ಬಾಡಿಗೆ ಒಬ್ಬನಿಗೆ ಆದರ ಮತ್ತೆ ಬಾಳ ವಜ್ಜಿ ಹೋಗುತ್ತಾ
ಹ್ಮ
ಏನೋ ಒಂದ ಇಬ್ಬರು ಮೂವರು ಇದ್ರೆ ನಡೆಯುತ್ತೆ
ಹಾ ಹೌದ ಹೌದು
ಹ್ಮ್ ಅದ್ಕೆ ನೊಬ್ರನ್ನ ಇದು ಮಾಡ್ಬೇಕ ಯಾರ್ನನ ನೋಡ್ಬೇಕ ದ್ ನೀನೇ ಬರ್ ನೀನೇ ಬರ್ತೀರಿ ಬಾ ಹೋಗಣ
ನೋಡ್ಬೇಕು ಕಂಪ್ಯೂಟರ್ ಮುಗ್ಯಣ ಏನಾಗುತ್ತ ಅಂತ
ಕಂಪ್ಯೂಟರ್ ಅದೇನ್ ಸರ್ಟಿಫಿಕೇಟ್ ಕೊಡ್ತಾರ ಬಿಡು ನೀ ಇದು ಮಾಡಿದರ ಆಯ್ತು ನೀ ಈ ಸದ್ದೆ ಎಷ್ಟ್ ತಿಂಗಗಳ ಹೋಗಿದಿ
ಐದ್ ತಿಂಗಳ ಹೋಗಿನಿ
ಹ್ಮಮತ್ತ ಆಯ್ತು ಐದ್ ತಿಂಗಳ ರಯತಾಗಲ್ಲ
ಹಾ
ನಾ ಬರೇ ದಿಡೆ ತಿಂಗಳು ಹೋಗಿದಿನ್
ಹೌದಾ
ಹ್ಮ್ ಅವ್ರಲ್ಲಾ ಹೇಳಿದ್ರ ನೀ ಪುಲ್ ಪೀಸ್ ಕಟ್ಟಿ ಬುಡು ನಾ ಎಲ್ಲಾ ನಿನ್ ಸರ್ಟಿಫಿಕೇಟ್ ಕೊಡೊ ಜವಾಬ್ದಾರಿ ನನಗ್ ಬಿಡು ಬಂದಾವ
ನಮ್ಮಲ್ಲಿ ಸುಮ್ಮ ಕಲೆ ಕುತ್ತೀವಿ ಮಾರಾಯ
ಕಲೆಕ್ ನಾವು ಕಲೆಕ್ಕೆ ಹೋತವಿ ಕಂಪ್ಯೂಟರ್ ನಾವೇನ್ ಆಟಾಡಕ್ ಹೋಗಲ್ಲ
ಹಾಗದೆ ನೀವನ್ ಸರ್ಟಿಫಿಕೆಟ್
ಮುಂದ ಈಗ ಮುಂದಿಂದ ಮುಂದಿಂದ್ ಮುಂದಿನ ಲೈಫ್ ಯೋಚನೆ ಮಾಡ್ಬೇಕು
ಹ ಅದನ್ನು ಎಲ್ಲಾ ಕರೆಕ್ಟ್ ಬಿಡ
ಹ್ಮ ಯಾಕಂದ್ರ ಈಗ ಇದು ಇನ್ನೊಂದ ನಾಕ್ ತಿಂಗಳದಾಗ ಎಸ್ ಡಿ ಎ ಎಫ್ ಡಿ ಎ ಬಿಡ್ತಾನ ಹ
ಹ್ಮ
ಈಗ ವಾದಿವ್ ಅಂದ್ರ ನಾಕ್ ತಿಂಗಳದಾಗ ಆರಾಮ್ ಹೋದ್ಕೋಮ್ಬಿಟ್ಟಿವ ಅಂದ್ರ ಆರಾಮಾಗಿ ಬರಿಬಹುದು ಎಕ್ಸಾಮ್
ಹಾ ಅದನ್ನು ಒಳ್ಳೇದು
ಹ ನಾಕ್ ನಾಕ್ ತಿಂಗಳದಾಗ್ ಬಾಳ ದಿನ ಆಯ್ತ ಬಿಟ್ಟು ಮೂರ್ ವರ್ಷ ಏನಾಯಯ್ತು ಇನಾ ಬುಟ್ಟೆಯಿಲ್ಲ
ಆ ಪೋಸ್ಟ್ ಪೋಸ್ಟೇ ಬುಟ್ಟೆಯಿಲ್ಲ ಇನ್ನು
ಹ್ಮ್
ಹ್ಮ್ ಬೇರೆ ಏನಿಲ್ಲ ಹೇಳ್ಬೇಕೆಲ್ಲ
ಹ ಹಂಗಾ ನಿಮ್ಮೂರಲ್ಲಿ ಟೂರ್ನಮೆಂಟ್ ಇರುತ್ತೆ ಹೇಲಿ ಇಡ್ತಾರೆ
ಇಲ್ ಟೂರ್ನಮೆಂಟ್ ಇಲ್ಲ ಟೂರ್ನಮೆಂಟ್ನ್ ಇಲ್ಲ ಲೀಗ್ನ್ ಇಲ್ಲ ಅದೇ ಒಂದ್ ಲೀಗ್ ಆಡ್ಸಿದ್ರು ಅದನ್ ಬಿಟ್ಟ ಬಿಟ್ರ ಪಿಚ್ಚ ಇಲ್ಲ ಅದು ಅದೆಲ್ಲಾ ಅಂತ ಹೇಳ್ತಾರೆ ಬರೆ ಹ್ಮ್ ಮೇಂಟೆನೆನ್ಸ್ ಮಾಡ ಮಾಡ್ಕೊಂಡ
ಮೇಂಟೆನೆನ್ಸ್ ಹಾ
ಹ ಮೇಂಟೆನೆನ್ಸ್ ಮಾಡ್ಕೋದಾಗಲ್ಲ ಇದು ಮಾಡ್ಕೋದಾಗಲ್ಲ ಕಮಿಟಿ ಟೀಮ್ ಸರಿ ಇಲ್ಲ ಕಮಿಟಿ ಮಾಡ ಕೊಂಡ ತ ಹೋದಾಗಲ್ರರಿಗೆ
ಹೌದಾ ಆ ನಮ್
ಹ್ಮ್ ಹಂಗಾಯ್ತು ನಮ್ಮ್ ಕೈಲೆ ರೋಕ್ಕ್ ಹೋತವ ಹಂಗಾಯ್ತ ಹ್ಮ್ ಮಾಡ್ತೀವೆಲ್ಲ
ಹ್ಮ್ ಅದೇಮ ನಿಮ್ಮೂರಾಗ ಏನ್ ಜಾತಿ ಏನ್ ಹೇಳುದಣ
ಹ್ಮ್ ಜಾತ್ರೆ ಅದು ಅವಾಗ ಅಳಮಸ ಆಗತ್ತೆ
ಜನವರಿ ಜನವರಿ ತಿಂಗಳಗಾಗ ಜನವರಿ ಇಲ್ಲ ಡಿಸೆಂಬರ್ ತಿಂಗಳಗಾಗುತ್ತೆ
ಹ್ಮ್ ಹಲೋ ಹಲೋ ಹಲೋ ಹಲೋ ಹಲೋ